ಹಾ ಹೇಳಗ
ಹ ಎಂತ ಆಗೇತಿ ಬ್ಯಾಂಕನ್ ಲಿಂಕ್ ಅಂತ ಹಬ್ಬತ್ತೇ ನವ
ಹ್ಮ
ಅದ ಏನಾಗೈತಿ ಆಮೇಲೆ ಹಾಕಗೈತಿ ಇವ್ನಿಂಗ ಗೊತ್ತಾಗಿಲ್ಲ ಅದು ಪುಣೆಕ್ಸ್ ಕಾಲೇಜಿನ ಗ್ರೂ ಕೂ ಹಾಕಿಲ್ಲ ನವು ಇಂರ್ನ್ಶಿಪ್ ಇ ಗೂಪ್ ಇರ್ತಲ್ಲ
ಹಾ
ಅದ್ರೊಳಗ್ ಏನನ್ ಹಾಕಕತ್ ಬಿಟನ್
ಏನ್ ಏನ್ ಹಾಕಿದ್ರ
ಏನನ ಹಾಕತ್ತಾರೆ ಮತ್ತ ಅದ ತರದ ಲಿಂಕ್ ಕಳಸ್ಯಾನ ಮ ಅವ್ನು ಹ್ಯಾಕ್ ಮಾಡಿದ್ದವನ ಬೇರೆ ಹುಡರು ಕ್ಲಿಕ್ ಮಾಡ್ಲಿ ಅಂತ
ಹಾ ಹಾ ಹಾ
ಆಮೇಲೆ ಅ ದಕ ಅವನು ಇದ್ರಂದ ಅವ್ ನಂಬರಿಂದ ಏನೇನ ಬರಕದ್ ಬಿಿಡ ಗ್ರೂಪಿಗೆ
ಹ್ಮ್
ಆಮೇಲೆ ನೀ ಯಾವ್ದೋ ಹುಡುಗ ಒಬ್ಬನಿಿಗೆ ಗೊತ್ತಾಗಿ ಅವನ ಕಿಕ್ೌಟ್ ಮಾಡಿದ ಗ್ರೂಪ್
ಹ್ಮ್ ಹ್ಮ್ ಒಳ್ಳೆ ಏನದ್ರೀ ಕೋರ ಆತ
ಎಂತತ ಏನ ಫಸ್ಟ್ ಮೇಲೆ
ರಿಿಕವರಿ ಹಂಗ ಆಕತ್ ಅವ್ರ ಕೈಯ್ಯಕತಂದ್ರಮ್ಮ ಈ ಸಿಕ್ತಂದ್ರದ ಇದು ನೀವು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡಬೇಕು
ಹ್ಮ್ ಸೆಕ್ಯೂರಿ ಇರ್ತೈತಲ್ಲ ವಾಟ್ಸಪ್ ಹಂಗೆ ಅಂತ ಇ ಬಿ ಸೆಕ್ಯೂರಿ ಇರ್ತೈತಿ ವಾಟ್ಸಪ್ ಅಂದ್ರರು ಹಾಕಿ ಬಿಿಡ್ತಾರಲ್ಲ
ಟಿ ಒ ಟಿ ಪಿ ಹಾಕ್ಲಾರ್ದ ಏನಿರಂಗೆ ನೋಡಪ್ಪಾ ಒ ಟಿ ಪಿ ಅಂದು ಹಾಕ್ಬಾರತು ನೋಡಷ್ಟು ಏನ್ ನ ಪಸ್ಟ್ ಅದ ಕೈ ಯ್ರ ಹಿಂಗ್ ವಬ್ಸೈಟ್ ಹೋದ್ನಿಲ್ಲ
ಹ್ಮ್ ಈ ನೀನು ಹಂಗಗೆ ಅದ ಒಟ್ಟಿ ಮ್ಯಾಟ್ರರ್ ಆಗಲ್ಲ ಈಗ ನಿನ್ ಆನ್ಲನ್ ಹ್ಯಾಕ್ ಮಾಡ್ಬೇಕ ಅಂತ ಇದ್ರೆ ಲಾಗಿನ್ ಪೇಜ್ ಒಳಗ ಹ್ಯಾಕ್ ಮಾಡ್ಬೋುದು ಈಗ ಮೇನ್ ಒಂದು ವೆಬ್ಸೈಟಗ ಲಾಗಿನ್ ಆಗಕ್ ಇದ್ ಮಾಡ್ತ ನೋಡ ಪಾಸ್ವರ್ಡ್ ಹೊಡಿತೇವ ನಮ್ದ್ ಏನಾದ್ರೂ
ಹ್ಮ್
ಆ ಪಾಸ್ವರ್ಡ್ ಅವ್ನು ಲಾಗಿನ್ ಪೇಜ್ ಒಳಗ ಏನಾರ ಇಟ್ಟಿದ್ದ ಅಂದ್ರೆ ಲಾಗಿನ್ ಪೇಜ್ ಫೇಕ್ ಇಟ್ಟ್ದ ಅಂದ್ರೆ ಆರಾಮ್ ಯಾಕೆ ಮಾಡ್ಬೋದು
ನ ಏನ್ ಹೇಳತ್ ನ ಅ ಆಗನ್ ಆಗಕತ್ರು ಈಗಾವದ್ರ ಒಂದು ವೆಬ್ಸೈಟ್ ಗತ್ತಿಲ್ಲದರ್ಿಲ್ಲ ಅ್ರ ಏನ್ ಮಾಡದು ಗೊತ್ತ ನ ಹೋಗಿ ಮೊಬೈಲ್ ನಂಬರ್ ಕೇಳ್ರ ಹತ್ ನಂಬರ್ ಏನ್ರ ಹೊಡಿದ್ದು ಬೇಕದ್ದ
ಹ್ಮ್
ಅದೊಮ್ಮಿ ನೀವು ಒಟ್ಟಿಗೆ ಬೇಕಾದ ಹಾಕಿರ ಹಂಗೇಏನ್ ಕ ಇತ್ತಂದ್ರೆ
ಹ್ಮ್
ಟಿ ಪಿ ಚಣ ಒಳಗ್ ತಗೋತದಲ್ಲಾಗಿನ್ ಅಂತಂದ
ಹ್ಮ್ ಹ್ಮ್ ಹ್ಮ್
ಕದಕ್ಕೆ ತಗೋತೆ
ಹಾ
ಅದಕ್ಕ ಜಿಮೇಲ್ ಐಡಿ ಹಾಕೋದಾದ್ರರು ಏನ್ರ ಒಂದು ಅಕ್ಕಿನೊಟ್ಟೆ
ಹಾ
ಅದಕ್ ಒಟ್ ನಮ್ದು ಇದದು ಇರ್ಲಿ ಫಸ್ಟ್ ಏನ್ ಏನಐತದ ನೋಡಕ
ಹ್ಮ್
ಲ ಎಲ್ಲಕ್ಕ ಒರಿಜಿನಲ್ ಹಾಕಿ
ಹಾ
ಅವ ಕಡೆ ಮತ್ತ ಎಲ್ಲ ಕ ಕುಂಬ್ರನು
ಸರಿ
ನ ಯುಪಿ ಆಐ ಕತಿಗ
ಡೇಂಜರ್ ಮರೆ
ಇ ಇ ಬಿನ್ನ ಇ ಪ ಟ್ಟ ಇದೆ ಪಿನ್ನ ಟ್ಟ ಇ ಪ ಇ ಏನು ಮಾಡಳಕಬರಂಗಾ ನೀ ಯಕ್ಕೆ ಬರಂಗ
ಹ್ಮ್ ಹ್ಮ್ ಹ್ಮ್ ಅದಕ್ಕಂತ ಮಾನರು ಗೋರ್ಮೆಂಟ್ನಾರ ಒಂದು ಇದು ಇದದು ಒಂದು ಆ್ಯಪ್ ಇದನ್ನ ಬಿಟ್ಟಾರ ಸೈಬರ್ನಾರ ಸೈಬರ್ ಇ ಮೊಬ್ಬಿ ಆರಮಾರ್ ಅಂತ
ಹ್ಮ್
ಗೊತ್ತತ್ತೆ ಅದು ಅದ್ರೊಳಗೆ ನೀನ್ ಯಾವ್ದೋ ಆ್ಯಪ್ ಏನೋ ಡೌನ್ಲೋಡ್ ಮಾಡಿ ಯಾವ್ದೋ ವೆಬ್ಸಟ್ ಲಾಗಿನ್ ಆಗ್ಬಬೇಕು ಅಂದ್ರರು ಕಾಪಿ ಮಾಡಿ ದಕ್ಕೆ ಹಾಕಿದ್ರೆ ಅದು ಸಕಿ ರೀತಿಯ ಎಲ್ಲ ಅಂತ ತೋರ್ಸ್ತತ್ ಅದ್ರೊಳಗೆ
ವರ್ಕ್ ಮಾಡ್ಡ ನ
ಹ್ಮ್ ಮಾಡೇನ
ಅದ
ಹಾ ತೋರ್ಸ್ತತಿ ಅದದು ಎಷ್ಟ ಅಂದ್ರೆ ಇಷ್ಟ್ ಪಾಯಿಂಟಿಗೆ ಎಷ್ಟು ಸೆಕ್ಯೂರ್ ಐತಿಅಂತ
ನೀನು ಏನ ಒಂದು ವೆಬ್ಸಟ್ ಕಾಪಿ ಇದನ್ನ ಕ್ಲಿಕ್ ಮಾಡಕ್ಕಿಂತ ಮುಂಚೆ
ಕಸನ್ ಮ ಚದೆ
ಹಾಂ ಪ್ಲೇಸ್ರ್ ಹಾಂ ಪ್ಲೇಸ್ರ್
ಎ ರೀ ಬ ಬತರಿ
ಹ್ಮ
ಬಂದ ತನಗ ಅದ ರೀಲ್ಸ್ ನೋಡ
ನಿಮ್ದು ಸೌಂಡ್ ಬ್ರೇಕ್ ಆಗ್ತಾ ಇತ್ತಲ್ಲ
ಗಂಪ ಈಗ ನೋಡ
ಹಾ ಈಸತ
ಹ ಬರೋಬರ್ ಕೆೇಳಕತ್ತಲ್ಲ ಅದು ಏರ್ಪೊಂಡ ಹಕೊಂಡಿಲ್ಲ
ಹ್ಮ್ ಹ್ಮ್ ಹ್ಮ್
ಅದ ಓಡಕ್ ಹೋಗೈತಿ ಗಲ್ಲದ ಕಡೆ ಹೋಗಿದೆ ನೋಡಿದ್ದ ನಾನುಮ್ಮಂದ ಅ ಮಾಡಿದಪ್ಪಾ ಅ ಹಾಗೆ ವರ್ಕ್ ಅದೇಏನ ಸರ್ವರ್ ಬಿಸಿಿ ಅಂತ ಬಂದಿತ್ತು ವರ್ಕ್ ಆಗ್ಲಿಲ್ಲ ಅದ
ಹೌದ ಅದ್ರೊಳಗ ಮಾಡಿದ್ದೆ ಬೇರೆದು
ಅದೇ ಅದೋ ಒಂದ್ ಯ್ಯಾಪ್ ಅದ ಇದು ಪಶೋರ್ದಾಗ ಇತ್ತದ ಆಗ
ಹ್ಮ್
ಆಮೇಲೆ ಬಂದ್ ಏನ್ ಟ್ರೈ ಮಾಡಿ ನೋಡಿಲ್ಲಿಲ್ಲ ಏನ್
ಹ್ಮ್
ಈಗ ಮದ್ ಆ ವಬ್ಸೈಟ್ ಈ ವೆಬ್ಸೈಟ್ ಓಪನ್ ಮಾಡ್ತಾ ಇತ್ತುವ ನಾವು
ಹ್ಮ್್ಮ ಅದ್ ಪ್ರತಿಿಯೊಂದು ನೀನು ಏನೋ ಇನ್ಸ್ಟಾಲ್ ಮಾಡಿ ಏನೋ ಮಾಡು ಕಷ್ಟ ತೋರ್ಸ್ತತಿ ನೀ ಅ ಸೆಕ್ಯೂರ್ ಐತೆ ಇಲ್ಲ ಅಂತ ಇನ್ ಮೊಬೈಲ್ ಸಮೇತ ಮ ಡೈಲಿ ತೋರ್ಸೋಕ್ಕ ರೆಸ್ಟ್ ಐಕಿ ಎಷ್ಟ್ ಪಾಯಿಂಟ್ಿಗೆ
ಅದ್ ಯೂಸ್ ಮಾಡತ ಇದ್ದೆನ ಯೂಸ್ ಮಾಡತೇನೆ
ಹ್ಮ್
ಅದ ಯಾವ್ದ ಸ್ಕ್ಯಾನರು ತೋರ್ಸದ ಅಂತದ
ಸ್ಕ್ಯಾನರ್ ಹಾ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡ್ತತ
ಅದ ಸ್ಕ್ಯಾನರ್ ಹೇಳ್ತ ಆ ಸ್ಕ್ಯಾನರ್ ಹೆ್ಯಾಂಗ್ ಐತೆ ಅಂತ ಅವನು
ಹ್ಮ್ ಹ್ಮ್್ಮ್ ಹೌದು
ಈಗ ಯಾವ ಕಿರಾಣಿ ಅಂಗಡ ಈ ಡ್ರೈನ್ ಮಾಡಡೋದು ಪೇ ಮಾಡಕಕ್ ಹೋಗ್ಯಾರ
ಹೌದು
ನಾ್ ಆಲ್ಮೋಸ್ಟ್ ಹೊರಗಡೆ್ ಅಂಗಡಿ ಹೋದಾಗೆಲ್ಲ ಚೆಕ್ ಮಾಡಲ್ಲ ಬಿಡ ಒಟ್ ಸ್ಕ್ಯಾನ್ ಮಾಡ್ದ ಬಿಡ್ತೇವಿ ಏನ್ ಮಾಡಕ್ಕ ಬರಲ್ಲ ಅವ
ಅಲ್ಲೇಏನ್ಮ್ಮ ಏನ್ ಏನಂತೆ ಮಾಡ್ದ
ಹ್ಮ್್ಮ
ಅದನ್ನ ಸ್ಕ್ಯಾನ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿ
ಹ್ಮ್ಮ
ಹೌದಲ್ಲ
ಹೌದು
ಹಂಗಿದ್ರೆ ಏನ್ ಮಾಡಾಕ್ ಬರ ಹಂಗೆಲ್ಲ ಅದ ದಿನ ಮತ್ ಕಿರಾಣ್ ಅಂಗಡಿಿಗೆ ಹೋದಾಗ
ಹ್ಮ್ ಯಾರು ನೋಡಲ್ಲ ಈಗ ಸಮೂಲಿ ಅಂಗಡಿಿಗೆ ಹೋದಾಗ ಯಾರ್ು ನೋಡ ಬಾಟ್ ಸ್ಕ್ಯಾನ್ ಹೊಡಿತಾರ ಎಷ್ಟು ಕೇಳ್ತಾರ ಹಾಗ
ಅಷ್ಟ ಹಾವರ್ ಬಂದು ಅಲ್ಲೇ ಹಚ್ಚಿದ್ದ ಅಂದ್ರೆ ಅವನ್ ಸ್ಕ್ಯಾನರ್ಗೆ
ಹ್ಮ್
ಹೇಳಾಕ್ ಬರಂಗಿಲ್ಲ ಹತ್ತ ತರ ಮತ್ತ
ಹ್ಮ್ ಅ ಇಂಂತ ಸ್ಕ್ಯಾನರ್ ಒಳಗೆಲ್ಲ ಆದ್ರೆ ಎಂತ ಮಾಡಕ್ ಕ್ಕು ಬರಲ್ಲ
ಹಾ
ಈಗ ಬಾಳ ದಿವ್ಿಂದ ನಮ ನಮ್ ಈಗ ಇದ ಯಾಕ ಮಾಡ್ಬೇಕಂದ್ರೆ ಒಂದೊಂದ್ ಸಲಿಗೆ ಮಾಡ ಬಾಳ ದಿಸಸ ನಮ್ ಐಡೆಂಟಿಫೈ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಚಕ್ತಾನ ನೀವ್ ಏನೇನ್ ಮಾಡ್ತಾನ ಕತ್ತರ್ನ ಕೆಲ್ಸನ
ನಮ ಎಲ್ಲ ಬೇಕಲಾ ಇನ್ಫಾರ್ಮೇಶನ್
ಹಾ ಎಲ್ಲ ಐಡೆಂಟಿಫೈ ಮಾಡ್ಿತ್ತಾನೆ ಎಲ್ಲ ಕಲೆಕ್ಟ್ ಮಾಡಕಿತ್ತಾನ ಡಾಟ ಏನೇನ್ ಮಾಡ್ತಾನೆ ಅಂತ ಕರೆಕ್ಟ್ ಟೈಮ್ ನೋಡಿ ಹಾಕಿ
ಅಟ್ಟ ವರ ಏನು ಮಣಂಗಿಲ್ಲ
ಹ್ಮ್
ಕರೆಕ್ಟ್ ಟೈಮ್ ನ ಸಿಕ್ತಂದ್ರ ಮೆಲ್ಲ ಇನ್ಫಾರ್ಮೇಶನ್ ಮುಗೀತ್
ಹ್ಮ್
ಒ್ ಇನ್ಫಾರ್ಮೇಶಷನ್ ಸಿಕ್ತು ಕರೆಕ್ಟ್ರ್ ಆಗ್ಲಿ ಏರಲಿ ಅವರು ಯಾವಾಗ ಬೇಕ ಅವ್ರು ಮಾಡ್ಕೋಬೋದುಬೇಕ
ಒಂದ್ ಮೊಬೈಲ್ ಇಂದ ಒಂದ್ ಮೊಬೈಲ್ ಕ್ಯಾಮರಾ ಸಮೇತ ಹ್ಯಾಂಡ್ಲ ಇದನ್ ಕಂಟ್ರೋಲ್ ಮಾಡ್ಬದಲ್ಲ
ಹಾ
ಅದೆಷ್ಟ ಡೇಂಜರ್ ಹೇಳ ಅದಕ್ಕಿಂತ
ಒಬ್ಬ ಕ್ಯಾಮ್ರ ಇಂದ ಬೇರೆದಾರರ ಮೊಬೈಲ್ ಮಾಡ್ಬೋದು ಅದನ್ನು ಮತ್ತೆ ಇನೇನ್ ಮಾಡ್ಬೋದು ಆಮೇಲೆ ಯಾವ ಒಂದು ವೆಬ್ಸೈಟಗ ಹೋ ಲಾಗಿನ್ ಆದ ಅಂದ್ರೆ ಆದಾಯ ಇದದ ಮೊಬೈಲ
ಹ್ಮ್
ಆ ಮೊಬೈಲ್ದಾಗ ಏನ್ ವರ್ಕ್ ಮಾಡತಾನ ಆ ವರ್ಕ್ ಆಕತಿಲ್ಯಾಪ್ಟಾಪ್ ದಾಗ ಏನ್ ವಕ್ ಮಾಡತನ್ ಆ ವರ್ ಗೊತ್ತಕತತಿ ಈ ಪ್ರೆಸೆಟೇಶನ್ ಅದು ಯೂಸ್ ಮಾಡ್ತಾ ಇದೀನೆ ಆನ್ಲೈನಗ ಜಾಸ್ತಿ ಹಂಗ ಅ ಪ್ರೆಸೆಂಟೇಶನ್ ಮಾಡ್ತಿರ್ತಾರಲ್ಲ ಅವರು ಯೂಸ್ ಮಾಡ್ತಾರೆ ಜಾಸ್ತಿ ಅವ ಯಾವಾರ ಮೂವಿ ನೋಡಿದ್ದೇನಾ
ಇಲ್ಲ ನೋಡಿಲ ಅಕ್ಕ ನೋಡಿಲ್ಲ ಸತ್ಯ ಅವನು ನೋಡಿದ್ ನಾನು ಮುಗ ಮುಗೀತ ಅಲ್ಲಿಗ್ ನನ್
ಅಲ್ಲಿ ಮುಗಿತು
ನೆಕ್ಸ್ಟ್ ಒಂದು ತಿಂಗಳಿಗೆ ರೆಡಿ ಆವು ಹ್ಮ್ ಆಟ್ಸ ಅವ ಇವು ಕಳಸಿದ್ನಲ್ಲ ಪ್ರತ್ತಕ್
ಹಾ ಹಾ ಹಾ
ಪೃಥವಿಕ್ ರಾಜ್ ಅದೊಂದು ಲಿಂಕ್ ಬಿಟ್ಟದ್ನಲ್ಲಪ್ಪಾ ಅದ್ರೊಳಗೆೈತ ನೀ ಎದ್ ನೋದಕತಿ ಹ್ಮ್
ಹದ್ದ್ ಹದ್ ನಾಲ್ಕನೇ ಮಾಡಿಲ್ಲ ವಯಸಾಕ ಅಂತಿಕ ನಾಲ್ಕ್ ಸಾವನೇ ಅಷ್ಟ
ಹ್ಮ್
ಹ ಬಂದಾನ
ಯಾರ
ಹ್ಮ ಯಾರೋ ನಿಮ ಗೆಳಯ
ಹ
ರೂಮೇಟ್ ಹೋ ಹೆಸರಿಲ್ಲ ಹ ಹೆಂಗಿಲ್ಲ ಅದಕ್ಕೆ
ಹ್ಞ ಸೃಜನ್ ಅಣ್ಣ
ಹ ಹ ಅವ ಉದಕ್ ಹೋಗ ಏನಂದಿಲ್ಲ
ಸೃಜನ್
ಹಾ ಹೋದಕ
ಹ ನಾನೇವ ತಳಗಿದ್ದೇನಾ ತಳಕಿದ್ದೆ ರೂಮಿಂದ ತಳಗಿದ್ದೆ
ಹ್ಮ ಮತ್ತೆ ಯಾವದೋ ಬಾಜುಕ್ ಸೌಂಡ್ ಕೆೇಳ
ಇಲ್ಲ ಇಲ್ಲ ಅವ ನಾ ತಳಗ ಇದ್ದೇನಿ ರೂಮ್ ದಿನಾಗ ಇದ್ದಾನ ಹ್ಮ ಸ್ಥಳ ರೂಮಿಂದ ತಳ ಬಂದ್ ನಾನ್ ಹಂಗೆ ಅಡ್ಡಾ ಊಟ ಆಗಿತ್ತು ತಲ ಸ್ವಲ್ಪ ಅಡ್ಡಾಡ್ ಬರಾನ ಅಂದ ಕುಂತು ಹದ ಕುತ್ ಬೇಜಾರಾಗಿತ್ತ
ಹಾ
ಮಾತಾಡ್ತಾ ಇದ್ ಫೋನ್ ಮಾಡೋ ನಿನ್ನೆ ರಾತ್ರಿ ಮಾಡಂದಿದನ ನನೆ ಹಾ ಹ್ಮ
ಹೋದಕ ಕೂಟ್ಟಪ್ಪ ಹೋದಾಕ
ಈ ಇಷ್ಟೆಲ್ಲ ಓದ್ತವೆ ಲಾಸ್ಟಗ ಇ ಎಲ್ಲಾದ್ರೂ ಯೂಸ್ ಆಕತ್ತಲ್ಲ ಸ್ವಲ್ಪರ
ಪ್ಲೇಸ್ಮೆಂಟ್ಗೆ ಇವು ಪ್ಲೇಸ್ಮೆಂಟ್ಗೆ ಯೂಸ್ ಆಗತ್ತದ ಈ ಸಬ್ಜೆಕ್ಟ್ ಇದು ಅಡ ಇಕ ಅ ಈಗಿನ ಎರಡ್ ಮಾತಿಲ್ಲ ಇಲ್ಲ
ಹ್ಮ್
ನೀ ಪ್ಲೇಸ್ಮೆಂಟ್ಗ್ ಹೊಂತ ಅಂದ್ರೆ ನಿಂಗ್ ಬೇಸಿಕ್ ಬೇಕೇವಲ್ಲ ಇನ್ನ ಉಳಿದಿದೆ ಕಂಪ್ಯೂಟರ್ ಗ್ರಾಫ ಡಿಪೆಂಡ ಗಾತೀರಿತ್ರು ಇಲ್ಲ ಇೇಬಿಡಿ ಆ ಅಲ್ಮೋಸ್ಟ್ ಏನ್ ಹೌದಲ್ಲ
ಹೌದು
ನೀವು ಇಂಟ್ರನ್ಶಿಪ್ ಮಾಡಿದರ ಡಿಪ್ಲೊಮದಾಗ
ಹಾ ಮಾಡಿದ್ವಿ
ಎಲ್ಲಿ
ಸ ಅಲ್ಲೇ ಮಾಡಿದ್ದು ನಾನು ನಮ್ಮ ಓದಿದ್ದಲ್ಲೇ ಮಾಡಿದ್ದು
ಎಷ್ಟು ಕೊಟ್ಟಿದ್ರ
ನೇ ನಮ್ ಸಿ ಎಸ್ನರಿ ಇಲ್ಲ ಆಗಿತ್ತಲ್ಲೇ ಸಿ ಎಸ್ ನರಿಗ್ ನಾವ ಕೊಟ್ಟಬೇಕಾಗಿತ್ತು
ಬೇರೆ ಬ್ರಾಂಚರಿಗೆಲ್ಲ ಇದು ವಿ ಸಿ ಮೆಕ್ಯಾನಿಕಲ್
ಹಾ ಬೇರೆ ಪಸ ಎಲ್ಲಾ ಸೀರಿಯಸಾ ಕುಡಂಗಿಲ್ಲ
ಹ್ಮ್ ಅವರಿಗೆಲ್ಲಾ ಇದ್ವು ನಮ್ಗೆಲ್ಲ ನಾವ ದುಡ್ಡು ಕೊಟ್ಟು ಹೋಗ ಹೋಗ್ಾಗಿತ್ತು ನಾನು ನಾಲ್ಕೂುವರಿನ ಐದ್ ಸಾವಿರ ಕೊಟ್ಟಿತ್ತು
ಹ್ಮ್
ಮೂರು ತಿಂಳಿಕ್ ಮೊದ್ ಆಕ್ತೇನೆ
ಈಗ ಎ ಸೆಟ್ ಕೊಡು ಯಾರಿಗ ಗೊತ್ತ
ಹ್ಮ ಅಂದ್ರೆ ಅವ್ರು ನಮ್ ಕಾಲೇಜನಾಗ ಓದಿದರಾಗಿದ್ರು ಅವ್ರು ಸ್ಟಾರ್ಟ್ ಅಪ್ ಮಾಡಿದ್ರು ೋನ್ ಸೀನಿಯರ್ಸ್ ಅವರು ಎರಡು ಸಾವಿರದ ಹತ್ತಂಬ ಹತ್ತೊಂಬತ್ತು ಹತ್ತರ ಬ್ಯಾಚ್ ಅವರು
ಹ್ಮ್
ಅವರು ಸರಿ ಪರಿಚಯ ಇದ್ರು
ಹ್ಮ್ ಹ್ಮ್
ಅವ್ರ ಹತ್ರನ ಹೋಗತಿೀಿ ಅವ್ರ ರೆಫರ್ ಮಾಡಿ ಇಲ್ಲೇ ಹೋಗ್ರಿ ಸುಮ್ ಹತ್ರ ನಿಮಗೆ ಹೆಂಕಿ ಅಂತ
ಸ್ಟಾರ್ಟಪ್ಪಾ
ಹ್ಮ್ ಅವನ ಮಾತಾಡ್ಕಂದು ಕಳ್ಸಿದ್ದಲೆ
ಹ್ಮ್ ಹ್ಮ್
ಹ್ಮ
ಅದ್ರ ಅವ ರೊಕಾಯದಗಿಸಕೊಂಡ್ರ ಗಪ್ ಅವನು ಕೆಲ್ಸಕ್ಕೆ ರೊಕ ಸಿಕ್ಟ್ಟಿದ್ರ ಅಂತ ಗ
ಏ ಅಲ್ಲಿ ಹೋಗ್ ಮಾಡಿದ್ದೇನ ಇಲ್ಲವ ನಾವು ಅವ್ರ ಏನ ಹೇಳ್ಕೊಡ್ತದ ಇಲ್ಲ ಸುಮನೆ ರೀಲ್ಸ್ ನೋಡಿ ಬರ್ತಿದೀವಿ ನೋಡ್
ಹ್ಮ ಹಾ
ಬಿಟ್ರಿ ಏನ ಅಲ್ ಹೋಗಿ ಕಲ್ತದೇಏನ ಇಿಲ್ಲ
ಬಟ್ ಮಾಡ ಕತ್ತವಪ್ಪ ಒಂದ ಕಂಪಲ್ಸರಿ ಐದಂತ ಮಾಡುದು
ಹ ಅಷ್ಟ ಮಾಡಿದ್ದ ಬಿಟ್ರೆ ಅಲ್ವಾಗ ಸ್ವಲ್ಪ್ ಸಿಿಗ್ಮಾ ಒಂದು ಸಿಿಗ್ಮಾ ಬಾಳ ವರ್ಕ್ ಮಾಡಿದ್ಯ ಇದ್ರ ಮೇಲೆ ಅದು ಬಿಟ್ರೆ ಒಂದು ಮಿಂತ್ರ ಮಿಂತ್ರ ತರದ ಒಂದು್ ಆ್ಯಪ್ ಮಾಡಿದ್ವಿ
ಹ್ಮ
ಸಣ್ಣದ ಮಂತ್ರನ್ನ ರೆಫರ್ ಆಗಿ ಇಡ್ಕೊಂಡ್ ಮಾಡಿದೀವಿ ಬೇರೆ ಬೇರೆ ಯಾರ ನಮ್ ಗ್ರೂಪ್ ಐದೈದ್ ಜನಕ್ಕ ನಂದು್ ಗ್ರೂಪ್ ಮಾಡಿದ್ರ ನಾಕ್ ಜನಕ್ಕ ಒಂದು್ ಐದ್ ಜನಕ್ಕ ಒಂದು ಎಲ್ಲರೂ ಒಂದೊಂದ್ ತರದ ವೆಬ್ಸೈಟ್ ಮಾಡಿದ್ರು
ಹ್ಮ್
ಆತ್ನ ಫೈನಲ್ ಇದನ್ ಕೊಟ್ಟಿದ್
ಹ್ಮ್ ಹ್ಮ
ಹ್ಮ್ ಹಂಗ್ ಮಾಡಿದ್ದ
ಐತ ತೋಗ್
ಹ್ಮ್
ಕಖಾಲಿದ ಇನ್ನೊಂದ್ ಹಸ್ತನ ಬಕಾರ
ಏ ಸಾಕ್ತಗಳ್ಳೆ ಮ್ರೆ ಇನ್ನೂ ಐತದ ಯಾವ ಮುಗಿತತ್ಲ ಮ್ರರಿ
ಯಾರ ಗೊತ್ತ
ಹ್ಮ್
ಆಯ್ತು ಸಂಜೆ ಹಚ್ಚದ ಹೊರ ಹಸ್ತೇನೆ
ಹ್ಮ್ ಸರಿತ ನೋಡನಾ
ಹಾ ಹಾ
ಹ